ಹಲೋ.
ಯಾರು ಮಾತಾಡ್ತಾ ಇರೋದು.
ಹ. ನೀವ ಹೇಳ್ರಿ ಮಾತದ ಅಂತಿದ್ದು.
ನಾವು ಸಮೆತ್ ಅಂತ.
ಹೌದಾ ಯಾವ ನಿಮ್ದೆ.
ನಮ್ದು ಮುಂಡ್ಗೋಡು ನಿಮ್ದ.
ನಮ್ದೇ ಸಿದ್ದಾಪುರ್.
ಸಿದ್ದಾಪುರ ಅಷ್ಟ್ ದೂರ ಇದರಾ.
ಹಾ.
ಸಿದ್ದಾಪುರಲ್ಲಿ ಬಿಸಿಲು ಜಾಸ್ತಿ ಅಂತಲ್ಲ.
ಯಾರ್ ಅಂದಿದ್ದು.
ನಾವು ಎಲ್ಲೋ ಕೇಳ್ದಾಗಿತ್ತು ಅಲ್ಲಿ ಬಾಳ ಜನ ಬೆಳ ಕರ್ಗ ಹಾಕ್ತಾರಂತೆ.
ನಾಯ ಗಿಯ ಅರ್ತಿ ಇಲ್ಲಕ್ಕೆ ಅಲ್ಲೋ. ತಪ್ಪಾದ ಮಾಹಿತಿ ನಿಮ್ಗೆ.
ಹೌದಾ ಏನ್ ಮಾಡ್ತಾ ಇದ್ರಿ ಇವಾಗ.
ಇಲ್ಲ ಹೊಡೆ ಹೋಗ್ತಿದ್ವಿ ನಮ್ ಹೆಸರು ಪ್ರಿಥ್ವಿರಾಜ್.
ಪೃಥ್ವಿರಾಜ್.
ಕಾಲ್ ಮಾಡಿದೀರಿ ಎದಕ ಕಾಲ್ ಮಾಡಿದ್ರಿ.
ಹಾಗೆ ನೀವು ಮತ್ತೆ ಕಾರ್ಯ ಆ್ಯಪ್ ಡೌನ್ ಮಾಡಿದ್ದೀರಲ್ಲಾ.
ಹಾ ಯಾ ನೀವ್ ಮಾಡಿದ್ದೆ ಅದನ್ನ.
ಹಾ ನಾವು ಅದನ್ನೇ ಮಾಡಿದ್ದೀವಿ ಅದ್ ಮಾಡಿದ್ರೆ ಅದ್ರಲ್ಲಿ ಮಾತಾಡ್ಬೋದು ನೀವು ಅದಕ್ಕೆ. ಅದು ಗ್ರೂಪ್ ಅಲ್ಲಿ ಇರುತ್ತಲ್ಲ ಗ್ರೂಪ್ ಆ್ಯಡ್ ಮಾಡಿದ ದರಲ್ಲ ವಾಟ್ಸಪ್ ಗ್ರೂಪ್ ನೋಡಿಲ್ವಾ ನೀವು.
ನೋಡಿಲ್ಲಾ ನೋಡಿಲ್ಲ ಯಪ
ವಾಟ್ಸಪ್ ಗ್ರೂಪ ಅಲ್ಲಿ ಬೇಡ ಬೇಡ ಚಲೋ ಚೆನ್ನಾಗಿದೆ ಆ್ಯಪ್ ಯೂಸ್ ಮಾಡ್ರಿ ನೀವು.
ಹೌದ.
ನಿಮಗೂ ಟಾಸ್ಕ್ ಬಂದಿಲ್ವಾ ಯಾವುದ್ದುದ್ ಇವಾಗ್ ಅದ ಅದು ಬರೀ ಪ್ರೊಫೈಲ್ ಟಾಸ್ಕ್
ಹಾ
ಹ ಅದೊಂದೇ ಅದು ಇವಾಗ ಬರುತ್ತೆ ಒಂದ್ ಎರಡ್ ಮೂರ್ ದಿನ ಆದ್ರೆ
ಹೌದಾ
ಚೆನ್ನಾಗಿದೆ ಚೆನ್ನಾಗಿದೆ ಯೂಸ್ ಮಾಡಿ ನಮ್ಗು ಇವಾಗ ಚೆನ್ನಾಗೇ ಆಗ್ತಿದೆ ಹಾ ಹಾ ಮತ್ತೆ ಊಟ
ಓ ಊಟ ಇನ್ನೂ ಇಲ್ಲಾ ನಿಮ್ದು.
ನಮ್ದು ಇನ್ನೂ ಇಲ್ಲಾ ಏನ್ ಮಾಡ್ತಾ ಇದ್ರಿ.
ಹಂಗೆ ಹೊಳೋಗಿದ್ಯಪ್ಪಾ ಡಿಂಗ್ ಡಿಂಗ್ ಮಾಡಿದ್ರಾ ಹಾ ಕೇಳ್ತೀ ಮಾಡ್ ಮತ್ತ್ ನೀವ್ ಏನ್ ಮಾಡ್ತಿದೀರಾ.
ಮೇಲೆ ಬಂದಿದ್ದೇ ನಮ್ಮ್ ಮನೆಯಲ್ಲಿ ಮನೆಯಲ್ಲೇ ಇದ್ದು ಬರೋದಿಲ್ಲ ಇನ್ ಏನಂತಾರೆ. ಅದು ಬರೋದಿಲ್ಲ ಅದಕ್ಕೆ ಹ್ಮ್ ಮೇಲ್ ಬಂದು ಕರೆ ಮಾಡಿದೀವಿ
ಮತ್ತೆ ಹ್ಮ್
ಏನ್ ಮಾಡ್ತಿದ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತಿದ್ರಿ.
ಹ್ ಮತ್ತೆ ನಿಮ್ ನಿಮಗೆ ಇನ್ನೊಬ್ಬ ಗೆಳೆಯ ಇರ್ಬೇಕಲ್ಲ ಅವನ್ಗೂ ಕರ್ಕೊಂಡ್ ಹೋಗ್ಬೇಕು ಪಾಪ. ಅವನ ಸ್ಕೂಲ್ ಸ್ಕೂಲ್ ಸ್ ಕೂಲ್ ಇದನಲ್ಲ ಅದ್ ಇದ್ರ್ ಪ್ರೊಫೈಲ್ ಅಲ್ಲಿ ಗೊತ್ತಾಗ್ತಿತ್ತು ಒಟ್ಟ್
ಜೀರ್ಣ ಒಂದ್
ಹೆಸರೆಲ್ಲ ಗೊತ್ತಿಲ್ಲ ನೀವ್ ಹೇಳಕ್ ಏನ್ ಅವ್ನ ಹೆಸರು.
ಹ ಸಮ್ಯ ಚಬಿ ಹಾ ನೀವ್ ಮಡ್ಯದಿರೇನು.
ನಮ್ದು ನಮ್ದ್ ಅಡ್ರೆಸ್ ನಮ್ದು ಏನೋ ಇದ್ಯಪ್ಪಾ ನಂಗ್ ನೆನಪೆ ಇಲ್ ಏನ್ ಮಾಡ್ತಿದ್ರಿ ಊಟ ಊಟ ಏನಾಯ್ತು ಊಟ ಯಾವಾಗ ಮಾಡದ್
ಊಟ ಇನ್ನೂ ಇಲ್ಲ ಇನ್ನೂ ಲೇಟು ಉಂಟು ನಮಗೆ.
ಹ್ಮ್ ಹ್ಮ್
ಕಡೆ ಬರುತ್ತೋಡ ನಿಮ್ಗೆ ಹುಡುಗಿ ಇದ್ದಾಳ.
ನಮ್ಗೆ ಹುಡುಗಿ ಹುಡುಗಿ ಬಗ್ಗೆ ಮಾತಾಡಬಾರದು ಹುಡುಗಿ ಅಲ್ಲ ಇದಕ್ಕೆ ಇವಾಗ
ಯಾಕೆ ಮನೆಯಲ್ಲಿ ಬೈತಾರ.
ಮನೆಯಲ್ಲಿ ಮನೇಲಿ ಬೈತಾರೆ ಮತ್ತೆ ನಮ್ಗೆ ಯಾವ್ದ್ ಇಲ್ಲಾಪ್ಪ ಹುಡುಗಿ ಅದು ಇಲ್ಲ ಹುಡುಗಿ ಸುದ್ದಿಗೆಲ್ಲ ಹೋಗೋದಿಲ್ಲ ನಾವು. ನಿಮಗೆ ಇದ್ದಾರಾ ನಿಮಗ್ ಇರಬೇಕು ನಿಮ್ ಮಾತು ಕೇಳಿದ್ರೆ ಒಂದು ನಾಲ್ಕು ಜನ ಇದ್ದಾರೆ ಅನಿಸ್ತಿದೆ.
ಹ್ಮ್ ನಾಕ್ ಜನ ಅದರಲ್ಲಿ ಇಟ್ಟೀನಿ. ಹೌದಷ್ಟ್ ಈ ಹೊಂಟಿ ಅಲ್ಲಿ ಉಂಟೆ
ಮತ್ತೆ ನಿಮ್ದ್ ಓದೋದು ಏನಾಯ್ತು ಎಲ್ಲಿ ತನಕ ಓದ್ಕೊಂಡಿದೀರಿ.
ಆ ಓದೆದಲ್ಲ ಅವೆಲ್ಲ ಸಿಗ್ರೇಟರ್ ನಕಾಲ್
ಹೇಳಕಾಗುವುದಿಲ್ಲ ನೀವು ಇಂಗ್ಲೀಷ್ ಪದಗಳು ಆಂಗ್ಲ ಪದಗಳನ್ನು ಬಾಳ ಯೂಸ್ ಮಾಡಬಾರದು.
ಎಲ್ಲಿ ಎಲ್ಲಿ ಯೂಸ್ ಮಾಡಿನಿ ಹೌದಾ. ರಿ ಹ
ಏನ್ ಮಾಡ್ಬೇಕಂತ ಇದ್ದಿ ಜೀವನದಲ್ಲಿ ಮುಂದೆ.
ನೋಡಿಬೇಕೆ.
ನೋಡ್ತಾ ಕೂತ್ರ್ ಹೆಂಗೆ ನೋಡ್ತಾ ಕೂತ್ರ್ನೆ ಬೆಳಗ್ಗೆ ಆಗುತ್ತೆ ಅಷ್ಟೇ.
ಗಾಳೀ ಬಂದೖತ್ ತುರ್ಬಡದ್ ಅಷ್ಟೆ ಈಗ.
ಓ ಚಿತ್ರ ಚಲನಚಿತ್ರಗಳನ್ನು ಬಾಳ ನೋಡ್ತಿರ ಇರಬೇಕು. ಏನ್ ಮಾಡ್ತ ಇದ್ರ ಏನೊ ಕಟ್ಟಾಯ್ತ ಅಂತ ಹೇಳ್ತಿದ್ರಿ.
ಹಾ ಕಾಲ್ ಕಟ್ಟಾಯ್ತ ಅನ್ಕೊಂಡಿ ನಾನೆ ಕಟ್ಟ ಆಗಿತ್ತದು.
ಇಲ್ಲ ಇಲ್ಲ ಕಟ್ಟ್ ಆಗಿಲ್ಲ.
ಎಂತ ಸಾವು ಮಾರಾಯಾ. ಮಳೆ ಬೆಳೆ ಚಲೋ ಇಂತ ಊರಲ್ಲಿ.
ಹಾ ಎಲ್ಲ ಚಲೋ ಉಂಟು ಆದ್ರೆ ಜನ ಮಾತ್ರ ಬಾಳ್ ಕಪ್ಪಾಕ್ತಿದ್ದಾರೆ ಈವಾಗಿವಾಗ.
ಅವ್ರಿಗೆ ಪೆನ್ ಹೆಚ್ಚಾಕೇಳ್ಬೇಕ
ಏ ಅದೆಲ್ಲ ಯೂಸ್ ಮಾಡ್ಬಾರ್ದು ಅದಕ್ಕೆಲ್ಲ ಆಗೋದಿಲ್ಲ ಸುಮ್ನೆ ಅದು. ಒಂದು ಚ ಏ ಏನ್ ಮಾಡ್ಬೇಕು ಯಕಂದ್ರೆ ಒಂದು ಚೆನ್ನಾಗಿರೋ ಕಲ್ ತಗೋಬೇಕು ತಗೊಂಡು ತಿಕ್ಬೇಕು.
ನಾವೋಗ್ರ ಕಪ್ಪಿಲ್ಪಾ ನಾವು ಬ್ರೋನ್.
ಹ ಹ
ಬ್ರೌನಿ.
ಯಾ ಹೌದೌದು ನಾ ನಾ ಹೇಳ್ದೆ ಅಷ್ಟೇ ಹಾಗೆ ನಿಮ್ಗಂತ ಹೇಳಲಿಲ್ಲ ನಾನು.
ನಿ ನೋಡಿ ನಮ್ಗೆ ಅನ್ಸದಿಲ್ಲ.
ಇಲ್ಲ ಇಲ್ಲ ಬೇಕಾದ್ರೆ ನೀವು ಹೋಗಿ ಒಂದ್ಸಲ ಕನ್ನಡಿ ನೋಡ್ ಕನ್ನಡಿ ನೋಡ್ಕೋರಿ ಗೊತ್ತಾಗುತ್ತಾವಾಗ.
ಹ
ಮತ್ತೆ ಏನ್ ಎಂತ ಗಾಳಿ ಎಲ್ಲ ಚೆನ್ನಾಗಿದ್ಯಾ ಅಲ್ಲಿ.
ಹಾ ಗಾಳಿ ನೀರು. ಅವಾಗವಾಗ ಮಾಡ್ದಾಳದನ್ ಬಾ ಗೇಮ್ಗೀಗ್ ಆಡ್ತೀರಾ ನೀವು.
ನಾವು ಆಟಗಿಟ ಎಲ್ಲ ಆಡ್ತೀವಲ್ಲ ಫೋನಲ್ಲಿ.
ಹಾ ಅಡೋಣ ಬನ್ನಿ ಯಾರ್ ಬೀಟ್ ಮಾಡಿ.
ಮಾ ಆಟಾಡುವ ಆಟಾಡೋಕೆ ಮತ್ತ್ ಅದ್ರಗ್ ಏನಾದ್ ದ್ರೂ ತಗೋ ತೆಗೆದುಕೊಳ್ಬೇಕಂದ್ರೆ ಬೇಕಲ್ಲ.
ಹೌದಾ ಈ ಆಪ್ನ ನಿಮ್ಗೆ ನು ಯೂಜ ಹೆಲ್ಪ್ ನ್ ನಿಮ್ಗೆ.
ಹೆಲ್ಪ್ ಅಂದ್ರೆ ಅ ಆದಾಯ ಬರುತ್ತೆ ಸ್ವಲ್ಪ.
ಹೆಲ್ಪಿಂಗ್ ಆಪ ನಿಮದುರ್ದು.
ಹಾ ಹೆಲ್ಪ್ ಮಾಡುತ್ತೆ ಸ್ವಲ್ಪ ನಮಗೆ.
ಹಾ ನೀವು ಇಂಗ್ಲೀಷ್ ಇಂಗ್ಲೀಷ್ ಬಾಳ ಯೂಸ್ ಮಾಡ್ತಿರಿ.
ಅಯ್ಯೋ ನೀವು ಮತ್ತೆ ನೀವು ಹೇಳ್ತಿದ್ರ ಅಂತ ನಾವು ನಿಮ್ಗ್ ಅರ್ಥ ಮಾಡ್ಬೇಕ ಅಂತ ಹೇಳ್ತಿದೀವಿ ಸ್ವಲ್ಪ ಸ್ವಲ್ಪ.
ಹಾ ಹಾಗ
ಮತ್ತೆ ಎಂತ ಮಾಡೋದು ಇವಾಗ.
ಅದಂತ ನಿಮ್ದ್ ಎಜುಕೇಶನ್ ಏನಾಯ್ತು.
ನಮ್ದು ಇವಾಗ ಪದ್ವಿ ಆಗಿದೆ.
ಹಾ ಏನಾಗಿದೆ?
ಪದ್ವಿ ಪದ್ವಿ ಡಿಪ್ಲೊಮಾ ಪದ್ವಿಯೂ ಆಗಿದೆ ಮೋದಿದೆೇವಾಗ ನಮ್ದು.
ಡಿಪ್ಲೊಮಾಗ್ ಯಾವ ಬ್ರೆಂಜ್ ಮಾಡಿದ್ರಿ ನೀವು ಯಾವ್ ಸ್ಕೂ ಇದು.
ನಾವು ಕಂಪ್ಯೂಟರ್ ವಿಜ್ಞಾನವನ್ನು ತಗೊಂಡಿದ್ವಿ ಹಲೋ ಹಾ ಕಂಪ್ಯೂಟರ್ ವಿಜ್ಞಾನ ನಮ್ದು ಇನ್ನುೂ ಇವಾಗ ಇವಾಗ ಅಂಕಗಳು ಇವಾಗ ಇದ ಇವಾಗ ಮುಗಿದಿದೆ ನಮ್ಮ ಅ ಏನಂತಾರೆ ಪರೀಕ್ಷೆ ಪರೀಕ್ಷೆಗಳೆಲ್ಲ ಇವಾಗ ಬರುತ್ತೆ ಪರೀಕ್ಷಾದ ಫಲಿತಾಂಶ ಬಂದ ಮೇಲೆ ನೋಡ್ಬೇಕು
ಹಾ ಅಡ್ ಆರಾಮ ಅಡಾಡ ಹೀಗ ಬರ್ತೀನಿ
ನಡ್ಕೊಂತ ಮತ್ತೆ ನಿಮ್ ಫ್ರೆಂಡ್ ಮನೆಗಾದ್ರು ನಿಮ್ಮ ಗೆಳೆಯನ ಮನೆಗಾದ್ರೂ ಹೋಗ್ಬೇಕಲ್ವಾ
ಒಂದು ಮನಿ ದೂರ ಉಂಟು ಹೋಗಾಕ ಅಂದ್ರೆ ವಯಸ್ಸ ಆಗ್ಬಿಡ್ತಿತಿ ತಮ
ನಡ್ಕೊತಾ ಬಂದ್ರೆ ಆಗುತ್ತೆ
ಅವ್ನು ಒಂದ್ ಅರ್ಧ ಕಿಲೋಮೀಟರ್ ನಡಕೋಡ ಬಂದ್ರೆ ನಮಗೂ ನಮ್ಗೂ ಛಲೋ ಆಗುತ್ತೆ ಅವಂಗೂ ಚಲೋ ಆಗುತ್ತೆ ನಮ್ಗು ಆನಂದ ನಿಮಗು ಅವಿಗೂ ಆನಂದ
ಪಾಪ ಗೆಳೆಯನಿಗೆ ಏನಾದ್ರೂ ಕೆಲಸ ಇರಬಹುದು ಮನೇಲ್ಲಿ
ಹ ಕೆಲಸ ಆ ಇರಬೋದನ್ನೊ ಅವನ್ ಕೆಲ್ಸ ಸ ಅವಂಗ ಹುಡುಗಿ ಹುಟೇತಿ ಚಾಟಿಂಗ್ ಮಾಡ್ದಾಗ ಕೆಲ್ಸ ಅವಂಗ
ಆದ್ರರು ಮತ್ತೆ ಏನೋ ಪಾಪ ಏನು ನಿಮಗಿಲ್ಲಾ ಅಂತ ಏನ ಇವಾಗ ಇವಾಗ ನಿಮ್ಮ ನಿಮಗಲ್ಲಾಂತ ಏನಾದ್ರೂ ಉರಿದೆ ಉರಿತಿದೀಯಾ
ಸಮಮ್ಮಯೆ ನಿಮೂ ಹಂಗ ಸುದ್ದಿ ಅವ್ನು ಉಪೇಗಿಲ್ಲ ಅವನು ಸ್ವಲ್ಪ ಉಪೇಗಿಲ್ಲ
ಇದಾನೆ ಇವಾಗ ಇವಾಗ ನೋಡಿ ಅವನ ಎಷ್ಟ ಇವಾಗ ನೋಡಿ ಒಂದ್ ಪದವಿ ಮುಗತಿದಾ ನೀವ ಏನ್ ಮಾಡ್ತಿದೀರಾ ನೀವು ಅಡ್ಡಾಡ್ತಿದ್ದೀರಾ ಸುಮ್ನೆ
ನೀನು
ಅವ ಇವನ್ ಅವ್ನು ಇವಾಗ ಪದವಿ ಮುಗಸಿದ ನೀ ನೀವು ನೋಡಿದ್ರೆ ಇವಾಗ ಅಡ್ಡಾಡ್ತ
ಸರಿ ಪದವಿ ಮುಗಸಿದ ಏನು ಏನು ಅದ ಸುಳ್ಳ ಮನಲಿ ಕುಂತೆ ಅವರು
ಇವಾಗ ನೀ ಇವಾಗ ನೀವು ಮತ್ತೆ ನಿಮ್ ಪಪ್ಪ ಬಾಜು ಇದ್ದಾಗ ಯಾರಾದ್ರೂ ಬಂದು ಮಗ ಏನ್ ಮಾಡ್ತಿದ್ದಾನೆ ಅ ಅಂತ ಕೇಳಿದ್ರೆ ಅವಾಗ ಬರುತ್ತೇದ
ಮಗ ಗ ಫಡ ಮಾಗ ಮಗ ಕೆಲಸ ಜಾಬ ಅಲ್ಲ. ಅಲ್ಲ ಮಗ ಜಾಬ್ ಮಾಡ್ತಿದ್ದಾನೆ ನಂದೇ ಹಾಸ್ಪಿಟ್ಲ್ ಅಂತಾರೆಷ್ಟ. ಯೋ ಯೋ ಯೋ ಬಹತ್ ಸಾರಾ ಬಗಾತ. ಏನ್ ಕಲ್ ಇದಿದ್ದಾನ ಅಂದ್ರೆ
ಸೆಕೆಂಡ್ ಎರಡನೇ ಅದನ್ನು ಮುಕ್. ಮುಗಿಯಲಿಲ್ಲ ಅವನು ಹನ್ನೆರಡನೇ ತಿನ್ ಮುಗಸಲಿಲ್ಲ ಹನ್ನೊಂದನೇ ಒಂದೇ ಎಷ್ಟೋ. ಅದೇ ನಾನು ಇಮ್ಯಾಜಿನ್ ಮಾಡ ನಾನು ಈಗ ಕಲ್ಪನೆ ಮಾಡ್ಕೊಂಡು ಹೇಳ್ತಿದ್ದೇನೆ.
ಹೌದಾ
ಹ್ಮ್
ನಿಮ್ಗೆಲ್ಲಾ ಮಾಡಕೂ ಬಿಡ್ತಿದ್ಯಾ.
ಹಾ ಮತ್ತೆ ನಾವು ಸ್ವಲ್ಪ ದೇವ್ರ ತರ.
ಏನೇನ್ ಮಾಡ್ತೀರಿ ನೀವು.
ಮತ್ತೆ ಏನ್ ಮಾಡಿದ್ರರಿ ಬೆಳಗ್ಗೆ ಬೆಳಗ್ಗೆಯಿಂದ ಏನ್ ಮಾಡ ಏನ್ ಮಾಡಿದೀರಿ ನೀವು.
ಬೆಳಿಗಿಂದ ತಿನ್ನೋದು ಮುಕೋಣ ತಿನ್ನೋದು ಮುಕೋಳೋದು
ಅದ್ ಬಿಟ್ಟು ಮತ್ತ್ ಬೇರೆ ನಾವು ಬೆಳಗ್ಗೆ ಏದ್ವಿ ತಿಂದ್ವಿ. ಅಡ್ಡಾಡಿದ್ವಿ ಸ್ವಲ್ಪ ಕೆಲ್ಸ ಮಾಡಿದ್ವಿ ಮನೇಲೆ ಹಲಸಿನ ಹಣ್ಣನೆೆಲ್ಲಾ ಬೆಳೆದಿತ್ತು ಮನೆ ಹಿಂದೆ. ಅದೆಲ್ಲಾ ಕೊಚ್ಚಿ ಕೆಳಗ ಬ ನೀವು ಬರಿ ಅಲ್ಲ ಮತ್ತೆ ಮನೆಗ್ ಬಂದ್ರೆ ಕೊಡ್ತೇವೆ ನಾವು.
ಮತ್ತ ಮನಿಗೆ.
ಮುಣೋಡ್ ಬಂದಾಗ ಬರ್ರಿ ಮನೆಗೆ ಹಾ ಮತ್ತೆ ಇಲ್ಲ ಇಲ್ಲ ಅಂತ ಹಾಗೆಲ್ಲ ಹೇಳುದಿಲ್ಲ ನಾವು ಬಂದಿದ ಎಷ್ಟೋ ಜ ಎಷ್ಟೋ ಜ ಎಷ್ಟೋ ಜನ ಬಂದಿದ್ದಾರೆ ಬಂದು ದುಡ್ಡೆ ಎಲ್ಲ ದ್ದಾರೆ. ಕೊಟ್ಟಿದ್ದೀವಿ ನಾವು ಹ ದುಡ್ಡು ಎಲ್ಲ ಬೇಡಿದ್ರು ಹಾಗೆ ದುಡ್ ಕೊಡಿ ಅಂತ ಎಷ್ಟೋ ಜನ ಹಾ ಗಾಡಿ ತೊಂಡ ಅದು ಗಾಡಿ ತೊಂಬ್ ಬರ್ತಿದ್ರು ಗೊತ್ತಿಲ್ಲ ನಿಮ್ಗೆ ಎಷ್ಟು ಯಾವ್ದದು ಡ್ಯ ತರ ಇತ. ಗಾಡಿ ತೊಂಬರ್ತಿದಿದ್ದಾರೆ ಎನ್ ಎಸ್ ಎನ್ ಎಸ್. ಎನ್ ಎಸ್ ಯಾವ್ದೋ ಡ್ಯೂಕ್ ತರ ಇತ್ತದ.
ಯಾರ್ದದ?
ಅದ ಯಾವ್ದೋ ಒಬ್ನು ಬರ್ತಿದ್ದ ಹಾಗೆ ಒಬ್ನು
ಒಬ್ನೇ ಬಾ ಅಂದ್ರೆ ಅವ್ರ ಗೆಳಗೆ ಗೆಳೆಯರನ್ನಲ್ಲ ಹಾಕೊಂಡು ಬರ್ತಿದ್ರು.
ಹೌದಾ ನೆನಪಾ ಮನೆ ಕರ್ದ್ ಚಾ ಗಿ ಉಡಸಿ ಊಟ ಗಿಟ ಮಾಡ್ಸಿ ಕಳಿಸ್ಬೇಕೇು ನೀವು. ಹಂಗೆಲ್ಲಾ ಕಲ್ಸಕುಡುದು ಅವ್ರಿಗೆ ಬೇಜಾರ್ಗಲ್ವಾ.
ಹ ಆಯ್ತು ಇವಾಗ ಆ ಹತ್ ಹತ್ತು ನಿಮಿಷಗಳಾದವು ಕಟ್ ಮಾಡುವ ಮತ್ತೆ ಯಾವಾಗಾದ್ರೂ ಸಿ ಮಾತಾಡುವ ಆಯ್ತಾಯ್ತು